ಹಲ್ಲೋನ ರೀ ಆರಾಮ ರೀ. ಅರಾಮದಿನ್ ನೋಡ್ರಿ ನೀವ ಅರಾಮದಿರಿ ಹಾ, ಆರಾಮದಿನ್ರಿ ನಾವು ಆರಾಮದಿವ ನೋಡ್ರಿ ಏನ್ ಮಾಡಕತ್ತೀರಿ.
ಏನ ಇಲ್ರಿ ಸುಮ್ ಕುಂತಿದ್ವಿ ನೋಡ್ರಿ ಅವರು ತಣ್ಣನ ಗಾಳಿಗಿ ಕಟ್ಟಿಗಿ.
ಹ್ಮ್ ಹ್ಮ್
ನೀವ್ರಿ
ಅಡ್ಗೆ ಮಾಡ್ಲಕತ್ತಿದ್ದೆ ನೋಡ್ರಿ ನೀವ್ ಮಾಡಿರಿ ಅಡ್ಗಿ.
ಏಯ್ ಅಡಿಗೆಗೆಲ್ರೀ ನಂದು ಊಟಾನೇ ಆಗೆತ್ರಿ, ಬರನ ನಮ್ಮಮ್ಮಿ ಬಿಸಿ ಬಿಸಿ ಪಲಾವ್ ಮಾಡಿದಳ್ರಿಸ್ಕೂಲ್ ನಿಂದಬರನ.
ಹ್ಮ್ ಹ್ಮ್
ಪಲಾವ ತಿಂದ ಕುಂತ್ ಬಿಟ್ಟಿನ್ರಿ ಹಸುವಿಲ್ಲಾರೀ ಇನ್ನಾ ಈಗ ಊಟ ಮಾಡೇನ್ರಿ.
ಹ್ಮ್, ಹ್ಮ್, ಹ್ಮ್
ಹಂಗೆ ಊಟ ಮಾಡಿ ಇಲ್ಲಿ ಯಾರ ಕಟ್ಟಿಗಿ ಕುಂತಿನಿ ತಣ್ಣಗ ಗಾಳಿ ನಿದ್ದಿ ಬಂದಂಗ ಆಗ್ಲತದ. ಅದಕ್ಕೆ ಫೋನ್ ಹಚ್ಚಿಲ್ಲ ಬಾಳ್ ದಿನ ಆಯ್ತು. ಮ ನೋಡ್ರಿ ಹಿಂಗ ಅದ್ರೀ ಕ್ಲೈಮೇಟ್ ಕೋಲ್ಡ್ ಅದ ರಿ ಎರಡ್ ದಿನ ಆಯ್ತು. ಏನ್ ಮಳಿ ಇಲ್ಲ ಏನಿಲ್ಲ ವಾತಾವರಣ ತಣ್ಣಾಗ ಅದಾರಿ.
ತಣ್ಣಗ ಅದ ರೀ ನಮ್ಗ ಇಲ್ಲಿ ಮಳಿ ಹೊಂಟದ್ರಿ ಮುಂಜೆಲ್ಲಿದ್ದಾನು. ಸಣ್ಣ ಜಿಟಿ, ಜಿಟಿ, ಜಿಟಿ ಅದ ಏನ್ ಜೋರು ಇಲ್ಲ ಏನು ಇಲ್ಲ.
ಬಂದ್ರ ಮಳಿ ಜೋರ್ ಬರ್ಬೇಕ್ರೀ ಜಿಟಿ, ಜಿಟಿ ಬಂದ ಜೀವ ಹಿಂಡತ್ರಿ ಮತ್ತೇನ್.
ಹ್ಮ್, ಜಿಟಿ ಜಿಟಿ ಒಂದ ತರ ಸುಸ್ತ ಬ್ಯಾಸ್ ಅನ್ಸಿಬಿಡ್ತದ.
ಬ್ಯಾಸ್ರ ಅನಸ ವಾತಾವರಣ ಹಂಗಿರ್ದತದ ಹಂಗ ಅದರಿ ಅದು. ಏನಂತರಲ್ಲಾ ಹಾ ಬುಗುಡಿ ವಸ್ತ್ರಲ್ಲತ್ತ ಜಿಟಿ ಮಳಿ ಏನೋ ಅಲ್ಲಾ ಅಂತ ಹೇಳ್ತಾರ ಹಿಂದಿನ ಕಾಲದ ಶಾಸ್ತ್ರ ಅದದು.
ಹೌದು.
ಹ ಹಾ ರೀ ಬ್ಯಾಸರಾ ಮಾಡ್ತರಿ ಬಾಳ.
ಹ್ಮ್ ಬಾಳ್ ಬ್ಯಾಸರ ಆಗೇ ನೋಡಿ ಅದಿಕ್ಕೇ ಇದೇನು ಟುಪನ್ ಅಂತಾರಲ್ರರಿ ಹಂಗ ಏನ್ ಆದ ಏನ ಅಂದೆ.
ಈ ಹಂಗೇನ್ ಬಿಸಿಲ್ರಿ ಮತ್ತ ಏನೋ ಇಷ್ಟು ಕೋಲ್ಡ್ ಕ್ಲೈಮೇಟ್. ಎಲ್ರ ಆಗಿರ್ಬೋದು ಬಿಡ್ರಿ ಟೂಫಾನ್ ಅದೆಲ್ಲ. ಹ್ಮ ಹೇಳಗ್ ಬರಲ್ರಿ ಎಲ್ ಏನಾಗಿತ್ತ ಅಂದ್ರ.
ಹೌದೌದ್ರಿ.
ಮತ್ರಿ ಅಡಿಗ್ ಏನ್ ಮಾಡ್ಲರಿ.
ಅಡ್ಗಿ ಮಾಡ್ಬೇಕಕ್ ನೋಡ್ರಿಟಮೆಟೊ ಸಾರು ಮಾಡ್ಬೇಕಂತ ಮಾಡಿನಿ.
ಆ ರೀ
ಹ್ಮ್ ಅದ ಏನ್ ಮಾಡ್ಲಿ ಅಂತ ವಿಚಾರ ಮಾಡ್ಲಕ್ಕತ್ತನ್ರಿ.
ಅನ್ನ ಟೊಮೊಟೊ ಸಾರೀ.
ಹುನ್ರಿ
ರೊಟ್ಟಿ ಚಪಾತಿ ಮಾಡಲ್ರಿ.
ಇವತ್ ಮಾಡಲ್ರಿ ರೊಟ್ಟಿ ಶುಕ್ರವಾರ ನಾವು.
ಹಾ ರೀ.
ಹ್ಮ್
ಅನ್ನ ಸರ್ನೇ ಮಾಡ್ತೀನೀ ಹಾನಗೆ ಆಯ್ತು.
ಅನ್ನ ಸಾರಿರಿ ಬೆಳಿಗ್ಗೆ ಬದ್ನಕಪಲ್ಲಿ ಅದೆಲ್ಲಾ ಮಾಡೇನ್ರಿ.
ಹಾ ರೀ ಚಪಾತಿ ಬುದನಿ ಪಲ್ಯ ಮಾಡ್ಯಾರ್ರರಿ.
ಹ್ಮ್
ಶಾಲೆಗೆ ನೀವು ಬುದುತ್ತಿ ತೊಗೊಂಡ್ ಹೋಗ್ತರಿ.
ಇಲ್ಲಾರಿ ಅಲ್ಲೇ ಊಟ ಮಾಡಿ ಬರ್ವ್ರೀ ನಾವು
ಸ್ಕೂಲ ಅನ್ನ ಸಾಂಬಾರದ ಇರ್ತದಲ್ರಿ ಹ್ಮ್.
ನೀವ್ರೀ.
ಆ ರೊಟ್ಟಿ ಪಲ್ಯ ತೊಂಡೋಗಿರ್ತತ್ರಿ ಹಾ. ಸಾಂಬರ್ ಅಲ್ಲ ಹೊಡಬರ್ತ ಇಲ್ರಿ ಗೌರ್ಮೆಂಟ್ ಅಲ್ಲಿ. ಅದ ಅನ್ನ ಸಾರಿ ಹೊಟ್ಟಿ ತುಂಬಲ್ರಿ ಹಾ ಹು ಒಂದ ರೊಟ್ಟಿ ಚಪಾತಿ ಉಂಡ್ ಮ್ಯಾಲೆಟ್ ಅನ್ನ ಉಡ್ರೆ ಹೊಟ್ಟಿ ತುಂಬುತೆ.
ಹೌದು ಹೌದೌದು.
ಹ ಅದರಿ ಇಲ್ಲಾಂದ್ರ ಅಷ್ಟು ಮಂದಿ ಮಕ್ಳು. ಪಾಠ ಮಾಡಿ ಬರದಕ ಸುಸ್ತಾಗಿ ಬಿಟ್ಟಿತ್ರಿ ನಮ್ಗೆನ್ಂದ್ರಷ್ಟ ಪೇಶನ್ಸ್ ಇರಲ್ಲ.
ಹೌದೌದೌದರಿ
ಬರೋದಕ ಸ್ಕೂಲ್ ಮುಗಸೊಂಡಂಬರಕ ಏನ್ ತಿನ್ಲಿ ಏನ್ ಬಿಡ್ಲಿ ಅನಗ ಆಗತಿ ಹರೀ ಬರೀ ಕೆಲ್ಸ ಮಾಡ್ತೀವಲ್ರರಿ. ಫಿಸಿಕಲಿ ಮತ್ತ ಮೆಂಟಲ್ ಎರಡು ಕೆಲ್ಸ ಆಗ್ತದಲ್ಲ ಹೊಟ್ಟಿ ಬಾಳ ಹಾಸಿ ಆಗ್ತದ್ರೀ
ಹೌದ್ರಿ.
ಹ್ಮ್
ಇರ್ಲಿಕ್ಕಂದ್ರ ನಡಂಗಿಲ್ರಿ ಅದು ಏನನ ತಿನ್ಲಿಕ್ಕಪ್ಪ ಅಂದ್ರ ಸೊಪ್ಪು.
ಏ ಆಗಲ್ರಿ ಅಟ್ಲೀಸ್ಟ್ ಚೂಡಾರ ಆದ್ರು ಬೇಕು.
ಹ್ಮ್
ಹಾ ರೀ ನಿಮ್ಮಗ ಹೋಲಿತನ್ರಿ ಸ್ಕೂಲಿಗೆ.
ಹೋಗ್ಲಕ್ಕತ್ತನ ನೋಡ್ರಿ ಹ್ಮ್ ಮತ್ರಿ ನೀವು ಹೋಗಿ ಬಂದಿರಿ ಸ್ಕೂಲ್ ಗೆ
ಹೋಗ್ ಬಂದೀವ್ರಿ ನಾವು ದಿನಾ ಇರೋದಲ್ರಿ ಸ್ಕೂಲ್ ಅದು ಇದು ಮನಿ
ಹೌದ್ರೀ ಎಷ್ಟ್ ಗಂಟೆಗೆ ಬಂದಿರಿ
ನಾನು ಸ್ಕೂಲ್ ಮುಗಸೊಂಡು ಟ್ಯೂಷನ್ ಮುಗಸಕೊಂಡ್ ಮನಿಗ್ ಆರೂವರೆ ಆಗಿತ್ರಿ ಬರ್ಬೇಕಾದ್ರ
ಸ್ಕೂಲ್ ಮುಗಸೋನ್ಡ ಹಂಗೆ ಟ್ಯೂಷನ್ ಕ ಹೋಗ್ಬಿ ಬಿಡ್ತಾರೇನ್ರರಿ
ಇಲ್ಲದ್ ಮನಿಗ್ ಬಂದ್ ಹೋಗದ್ ಮತ್ ಲೇಟ್ ಆಗ್ತದ್ರೀ ಅಲ್ಲೇ ಸಮೀಪ ಆಗ್ತ ಮನಿ ಬಂದ ಹೋಗ್ಬೇಕ್ರ ಮತ್ತೊಂದ ಹತ ತಾಸ ಲೇಟ ಆ
ಹಾ ಮನಗ್ ಬಂದ್ ಫ್ರೆಶ್ ಅಪ್ ಆಗಿ ಹೋಗ್ಬೇಕಾನ ಮತ್ತ ಲೇಟ್ ಹಿಡಿತ್ತದ ಅದೇ ಹೋಗೋದೇ ಚಲೋ ಬಿಡ್ರಿ
ಅದೇ ಚಲೋ ರೀ ಮುಗಸ ಹಂಗ ಸ್ಕೂಲ್ ಬಂದಿರ್ತ ಮುಗ್ದಿರ್ತದ್ರೀ ಹಂಗ ಹಾಸ್ಟೆಲ್ ಮಕ್ಕಳು ಹಾಸ್ಟಲ್ ಬಂದಿರ್ತಾವ್ರೀ ಸ್ಕೂಲ್ ಮಕ್ಕಳು ಎಲ್ಲ ಬಂದು ಅದೇ ಒಂದ ಹ್ ನಿಮಿಷೀಫ ಫ್ರೆಶ್ ಆಗಿ ಟಿಫನ್ ಚಾ ಕುಡ್ಕೊಂಡು ಬಂದ್ ಕ್ಲಾಸಿಗೆ ಕುಡ್ತಾರಿ
ಹ್ಮ್ ಅಷ್ಟೇ ಅಷ್ಟೇ
ಹ ಒಂದಂದುವರೆ ತಾಸ್ ತಗೊಂಡಂಗ ಆಗ್ತದ್ ನೋಡ್ರಿ ಪೂರ್ತಿ ಕ್ಲಾಸ್ ಆಗಲ್ಲ ಒಂದೊಂದ್ ವರೇ ತಾಸ ತಗೋತೀವ್ರೀ ನಾವೇನ್ ಎರಡ್ ಎರಡ್ ತಾಸ ಗಟಲೇ ಆಗಲ್ರಿ ಕ್ಲಾಸ್
ಹ ಹಾ ಏನೇನ್ ತಗೊಂಡ್ರಿ ಕ್ಲಾಸ್ ತಗ ಇವಾಗ ಮಾಡಿದ್ರಲ್ಲ
ಇವತ್ ನಮ್ಗೆಏನ ಟ್ಯಾಬ್ ಅದ ಏನು ಕೊಟ್ಟಲ್ರಿ ಸೈನ್ಸ್ ಕ್ಲಾಸ್ ತಗೊಂಡಿದ್ರ ಸ್ವಲ್ಪ ಬರೇ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಸಿನಿ
ಹ
ಆ ಮ್ಯಾತ್ಸನಾಗ ಒಂದಿಷ್ಟು ಲೆಕ್ಕ ತಗೊಳ್ ತಿಳಿಸಿರಿ ಈ ಮತ್ ನಾಳೆ ಟ್ಯಾಬ್ ಕ್ಲಾಸ್ ಬಂದ ಅಂದ್ರೆ ಟ್ಯಾಬ್ ಹಚ್ ಕೊಡೋರೆ ಇವರು ಕೆಳ್ಕೋತ ಕೂರ್ತಾರ ಕ್ಲಾಸ್
ಹೌದ್ ಹೌದ್ರೀ
ಹ್ಮ್ ರಾಕೆನು ಬಡ ಬಾರ ನೀವೇ ಹೇಳಿ ತಗೊಬಂದರಿ ಅನ್ ಸಾಮಾನ ಇವೆಲ್ಲಾ
ಹೂನ್ ರಿ ನಮ್ಗೆ ಬಾ ಅಂದ
ಟ್ಯಾಬ್ ಅದು ಎಲ್ಲ ನೀವು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕೋಡ ಟೈಮ್ ಕೊಡೋ ಟೈಮ್ ನಾಗ ಏನೇನ್ ಸಾಮಾನ್ ಹೋಳ್ಳಿ ಕೊಟ್ಟಿವ್ ಹೇಳ್ರಿ ಟ್ಯಾಬ್ ಕೊಟ್ಟಿವ್ ಮತ್ತೇಏನ್ ಕೊಟ್ಟಿವ್ರಿ
ನಾ ಕೊಟ್ಟೀನ ಹ್ಮ ಟ್ಯಾಬ್ ಚಾರ್ಜರ್ ಕೊಟ್ಟಿವಿ
ಹಾ ರಿ ಸ್ಪ್ಲಿಟ್ರಿ
ಏನ್ರಿ
ಟರ ಹೆಡ್ ಫೋನ್ ಕೊಟ್ಟಿಲ್ರಿ ನಾವಷ್ಟೇ ಕೊಟ್ಟಿವೀನರಿ
ಹ್ಮ್ ನೀವ ಏನ್ ನ್ ಕೊಟ್ರಿ ನೋಡ್ರಿ ನಾನ್ತ್ ಕೊಟಿಲ್ಲರಿ ಅವಷ್ಟೆಲ್ಲ ನಾವ ಮತ್ ಬೇರೆ ಹಾಕ್ ಕೊಡ್ತಿವಿ ಅಂತಂದ್ರ
ಹಾ ರೀ ಈ ಸರಿ ಮ ಸ್ಟ್ರೆಂತ್ ಜಾಸ್ತಿ ಇದ್ರ ಟ್ಯಾಬ್ ಜಾಸ್ತಿ ಬರ್ಬೇಕಲ್ರರಿ
ಹ್ಮ ಸ್ಟ್ರೆಂತ್ ಕೇಳ್ತಾರಲ್ರರಿ ಕೇಳಿಲ್ಲ ನ್ರಿ ನಿಮ್ಗ
ಹ್ಮ್ ಸ್ಟ್ರೆಂತ್ ಕೇಳ್ಯಾರಿ ಆದ್ರ ನಂಬಲ್ಲಿ ಈಗ್ ಬರೋ ದಿನ ನಮ್ ಹಾಸ್ಟೆಲ್ ಹೆಂಗ ಗೊತ್ತೇನ್ರಿ ಇದೊಂದು ಮಂತ್ ಪೂರ್ತಿ ಅಪ್ಲಿಕೇಶನ್ ಹಾಕದ ಅದರಿ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಮತ್ ಬಂದು ಎಷ್ಟ ಬರ್ತಾವ್ರೀ ಟೇನ್ತ ಕೈ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡ ಅಪ್ಲಿಕೇಶನ್ ಹಾಕಾರಲರೀಅನ್ ಇನ ಕೌನ್ಸ್ ಲಿಂಗ್ ಇದು ಆಗಿಲ್ರರಿ ಸೆಲೆಕ್ಷನ್ ಮಾಡ್ಕೊಂಡಿಲ್ರರಿ ಹಾಸ್ಟೆಲ್ನಾಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಏನ ಒಂದ್ ಹತ್ತು ಇನ್ನೊಂದ್ ವಾರ ಲೇಟೇ ಆಗ್ತದ್ರಿ ಅವ್ರನೆೆಲ್ಲಾ ಸೆಲೆಕ್ಷನ್ ಮಾಡ್ಕೊಂಡು ಕ್ಲಾಸಿಗ ಕೂಡ್ಸ್ಕೋಕ್ ಲೇಟ್ ಆಗ್ತದ್ರೀ ಮತ್ ಹೆಂಗ್ರೀ ಇವಾಗ
ಹೆಂಗೆ ನೋಡ್ರಿ ನ ನಮಗೆ ಇಷ್ಟ
ಮತ್ತ ಈಗ ಸ್ಟಾರ್ಟಿಂಗ್ ಈಗ ಅವ್ರ ಪ್ರೊಪೈಲ್ ಹ್ಮ್ ಅದಕ್ಕೆ ಅವರು ಬಂದ್ಮ್ಯೆ ಹೇಳ್ಬೇಕ್ರೀ ಕರೆಕ್ಟ್ ಎಷ್ಟ ಆತ ನೋಡ್ ಕ್ಲಾಸ್ ಎಲ್ರಿ ಈಗ ಹೊಸಷ್ಟು. ಸ್ಟೂಡೆಂಟ್ ಯಾರು ಬಂದಿಲ್ರಿ ಹಳೆ ಸೂಡೆಂಟ್ದ ಆದರಿ.
ಹಂಗಂದ್ರ ಮಾಡಂಗಿಲ್ರ ಹಳೇವು
ಹಾ ರೀ ಈಗಿನ ಜುಲೈ ಅಲ್ರರಿ ಜುಲೈ ಹದಿನೈದು ನಂತ್ರರೀ
ಹ್ಮ್ ಹ್ಮ್
ಅವಾಗ ಸ್ಟೂಡೆಂಟ್ ಬರ್ತಾರ ನೋಡ್ರಿ ಹಾಸ್ಟೆಲ್ಕ್ ಅವಾಗ ಸ್ಟೂಡೆಂಟ್ ಪ್ರೊಫೈಲ್ ಆಯ್ತು. ಅವ್ರದ್ದ ಡೀಟೇಲ್ಸ್ ತಳದಾಯ್ತು ಮತ್ತ ಎಷ್ಟ ಮಂದಿ ಅದರಂತ ಮಾಡ ಅವವಾಗ ಆಗ್ತದ್ರೀ ಈಗಿನ ಎಲ್ರರಿ ಅದನ್ನ ಹಾಸ್ಟೆಲ್ ನಾಗ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಈಗ ಯಾರು ಬಂದಲ್ರಿ. ಹೊಸದಾಗಿ.
ಹ್ಮ್ ಹ್ಮ್
ಬಂದಾಗೆ ತೊಗೊಳ್ಬೇರ ಅದು.
ಆಯ್ತ ಬಿಡು ನಮ್ ಬೆಲಿ ಈಗ ಸಿಕ್ಸ್ತ್ ಸಿಕ್ಸ್ತ ಗಾ ಬಂದಾರೀ ಬಾಳ.
ಹ್ಮ್
ಈಗ ಸೆವೆಂತ್ದಾಗ ಒಂದು ಎರಡು ಏತ್ದಾಗ ಒಂದು ಎರಡು ಟೆಂತ್ ಕಂತರು ಬಂದಿಲ್ರರಿ ಯಾವ್ ಹೊಸತಾಗಿ
ಹಾ
ಹ್ಮ್ ಬಂದ ಅಂದ್ರ ನೋಡ್ಬೇಕಕ್ ನೋಡ್ರಿ.
ಬರ್ತಾರಿ ಹಂಗೆ ಇನ್ನೊಂದ್ ಸ್ವಲ್ಪ್ ದಿನ ಬಿಟ್ಟು ಬರ್ತಾರ ಅಂದ ಏ ಈಗ ಸ್ಟಾರ್ಟ್. ಟಿಂಗಲ್ಲ ಜುಲೈ ಜುಲೈ ಹದಿನೈದು ನಂತರ ಫೂಲ್ ಆಗ್ತದ್ರಿ ಸ್ತ್ರೀಡೆಂತ್ ಅಂತ
ಈಗ ಟೆಂತ್ಕ್ ಹೊಸೊಬ್ಬರು ಬರ್ತಾರನ್ರೀ ಹಾಸ್ಟೆಲ್ ಗಾ
ಹ್ಮ್ ಮತ್ತೆ ಟಂತ್ತದ್ದರ ಅಪ್ಲಿಕೇಶನ್ ಹಾಕಿರತರ ಈ ಸರಿ ಟೆಂತ್ ದರ್ ಹಾಸ್ಟೆಲ್ ಆಗಲಿ ಅಂತ ಹಾ. ಪಕ್ಕದವರು ಇರ್ತಾರೆವ್ರು.
ಹ್ಮ್ ಹ್ಮ್ ಹ್ಮ್
ಹೂಂ ಟೆಂತ್ಗೂ ಆಗ್ತವ್ರಿ ಈಗ ನವಂತನು ಮಾಡೋರ್ ಇರ್ತಾರ. ಏಡ್ತಕ್ಕೂ ಬರ್ತಿರ್ತಾರೀ. ಅವ್ರು ಹೊಸರಿ ಹಾಕಿರ್ತ ರೀ ಅಪ್ಲಿಕೇಶನ್ ಆಗಿರಲ್ಲ ರಿಜೆಕ್ಟ್ ಆಗಿರ್ತದ್ರ ಮತ್ತ ಈ ಸಲ ಹೊಳ್ಳಿ. ಎಲ್ಲ ಹಾಕಿರ್ತಾರೆ ಒಂದ್ ವೇಳೆ ಸಲೆಕ್ಷನ್ ಆಯತು ಅ ಬರ್ತಾರೆ ಇಲ್ಲಾಂದ್ರೆ ಇಲ್ಲ
ಹ್ಮ್ ನಾ ಏನ್ ಅನ್ಕೊಂಡೆರಿ ಎಷ್ಟ ಮಕ್ಕಳಂದ್ರು ಹತ್ತು ಅಂದೇರಿ
ಹ್ಮ್
ಈಗ ಮತ್ ಮೊದ್ಲಿನನು ಹತ್ತ ಇದ್ವಲ್ರೀ ಈಗ ಹತ್ತು ಹುಗರು ಬರ್ಲಕ್ತ್ತವ್ ನಮಲ್ಲಿ ರೆಗ್ಯುಲರ್
ಹ್ಮ್
ಹ್ಮ ಅಷ್ಟೇ ಹುಡುಗರಿಗೆ ಹೇಳಿದೆ ನಾನ್ ಅದಿಕ್ಕಂದಿ.
ಹೌದಾ
ಹ್ಮ್
ಅವ್ ಬಂದಾಗ ಮತ್ತ ಅವ್ರ್ದ ಪ್ರೊಫೈಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಕ್ಬೇಕ ನೋಡ್ರಿ ಮತ್ತೆ.
ಟೆಂತ್ತರದು ಹೆಂಗಾದ್ರ ಹಾಕಿದ್ರ ಆಯ್ತ್.
ಹನ್ರಿ ನೀವು ಏನೆನ್ ಹೇಳಿದ್ರಿ ಇವತ್ ಹಾಸ್ಟೆಲ್ ದಾಗ.
ನಾವು ಏನಲ್ಲ ನೋಡ್ರಿ ಅದೇ ಹೆಳಕತ್ತವಿ ಸುಮ್ ಯಾವ್ದಾನ ಬೇಸಿಕ್ ಅದು ಇದು ಹೇಳ್ಲಕತವ್ರೀ.
ಹಾ ರೀ
ನೀವ್ರಿ
ಈಗ ಜಾಬ್ ಬರತ್ತನ ಸುಮ್ ನಾನು ಬೇಸಿಕ್ ಒಂದನೇ ಪಾಠ, ಎರಡನೇ ಪಾಠ ಹೇಳಿಕ್ ಸ್ಟಾರ್ಟ್ ಮಾಡಿನ್ರಿ ಟೆಂತ್. ಇರತಾವರಿ ಹ್ಮ್, ಇವ್ರಿಗೆಲ್ಲ ಸ್ವಲ್ಪ ಬೇಸಿಕೆ ಅದರಿ ಇವರಿಗಿ ಇನ್ನಾ ಅಂಕಾ
ಹ್ಮ್, ಅದೆ ಅಂದರಿ ಈ ಇನ್ನಾ ಅನ್ಕಾ ಮತ್ ಇದು ಬರೆದ ಹೆಂಗ ಏನ ಹೇಳ್ತಿವಿ ಅಂತಂದ್ರಿ ನಿನ್ನೆ.
ಅದ ಏನ ಲೆಸ್ಸೆನ್ ಪ್ಲಾನ್ ಬರೆದ್ ಹೇಳ್ತಿನಂದಿದ್ರಿಲ್ರಿ
ಹೂಂ
ಮತ್ತೇಏನು ಹೇಳಿಲಲ್ಲಡ್ರಿ ಇನ್ನಾ ಕೊಟ್ಟೆ ಇಲ್ಲ ಪಾರ್ಮೆಟಗಳು ನಮ್ಗ.
ಹ್ಮ್, ಕೊಟ್ಟಿಲ್ಲ ನು ಇದುರಿ ಡೈಲಿ ರೆಕಾರ್ಡ್ಸ್ ಬುಕ್ದಾಗ್ ರಿರೆಜಿಸ್ಟರ್ ಅದೇನ ಇನ್ ಟೈಮ್ ಔಟ್ ಟೈಮ್ ಮಾಡಬೆಕ್ಂದ್ರ ನೋಡ್ರಿ ಅದ್ರಾ ಗ
ರಜಿಸ್ಟರ್ ಒಳಗ ರೀ
ಹ್ಮ್, ರೀ ಹೋದ ವರ್ಷದ ನೀವ ಯಾವಾಗ ಜಾಯ್ನ್ ಆಗಿರಿ ಅವಾಗ್ಲಿದ್ದಾನೂ ಹಾಕ್ಬೇಕಂತ್ರಿ ಅದ್ರಾಗ.
ಎದ್ರಾಗ್ರಿ ನೋಟ್ಬುಕ್ ನಗ್ರಿ
ಹ್ಹ
ಏನೋರಿ ಗೊತ್ತಿಲ್ಲ ನಂಗ
ಒಂದ ಸತಿ ಮಾಡಿ ಹಾಕಿದೀವಿ ನೋಡ್ರಿ ಗ್ರೂಪಿಗಿ
ಹೌದ್ರಿ
ಹ್ಮ್, ಮನ್ನಿ ಬೇಸ್ಗೆಗ ಮಾರ್ಚ್ ತಿಂಗಳದಾಗ ಕೇಳಿದ್ರು ಇನ್ ಟೈಮ್, ಔಟ್ ಟೈಮ್ ಆಕ್ರಿ ನೀವು ಅಂತ ಕೆರಿ.
ಹಾ, ಯಾವ ಡ್ಯೂಟಿಗೆ ಎಷ್ಟ್ ಗಂಟೆಗೆ ಹೋಗಿರಿ, ಎಷ್ಟ್ ಗಂಟೆಗೆ ಬಂದಿರಿ ಅಂತ ಹೇಳಿರ್ಯಾ. ಹೌದೌದು, ಹಾಕಿದೀವ್ರೀ
ಹ್ಮ್, ಆತರ ಮತ್ ಕಾಫಿಯಾಗ ಬರ್ದು ಇಟ್ಕೊಬೇಕಂತ ಇನ್ಮ್ಯಾಗ ಡೇಲಿ.
ಹು ಹು
ಅಂದ್ರ ನಾವು ಇಷ್ಟು ಡೇಟಿಗೆ ಇಷ್ಟು ಹೋಗಿವ ಅಂತ ಗೊತ್ತಾಗತ್ತಂತ. ಟೈಮಿಂಗ್ ಹಾಕ್ಬೇಕ ನಾವ ಅಲ್ಲಿ ಔಟ್ ಟೈಮ್ ಹಾಕಿರ್ತವಲ್ಲ, ಇಲ್ಲಿ ಔಟ್ ಟೈಮ್ ಬರಿಬೇಕಂತ.
ಹಾ, ಹೌದ್ರಿ
ಹ್ಮ್ ಅದಕ್ಕೆ
ನಮ್ ಮಂತ್ಲಿ ಎರಡು ಲೀವ್ ಇರ್ತಾವಲ್ರಿ ಒಂದ್ ತಿಂಗಳಾದಾಗ ಎರಡ್ ಲೀವ್ ಇರ್ತಾವ
ಒಂದಂತ್ರಿ
ಒಂದ ಎರಡ್ರೀ
ಒಂದ್ರಿ
ಹನ್ ರೀ
ಹ್ಮ್
ಹ್ಮ್ ಹ್ಮ್
ಒಂದಂತ್ರಿ ಮೊನ್ನೆ ನೋಡ್ರಿ ಮೊಹರಂ ಕೊನೆ ದಿನ ಇತ್ತಿಲ್ಲಾ
ಹ್ಮ್, ಸರಿರಿ ಮೇಡಮ್ರಿ ಒಂದ್ ಹತ್ತು ನಿಮಿಷ ಏರಿ ಹಸ್ತಿನ ಮತ್ ವಳ್ಳಿ.
ಹಾ, ಸರಿ ತೋಗರಿ ಯಾಕ ಆಗಲಕ್ಕ ಸರಿ